ಹ್ಮ
ಹ್ಮ್ ನಿಂದು ನಿ ಇನ್ನು ಎಷ್ಟಿದ್ದು ಟಾಸ್ಕೋ
ನಾಂದ ಅದಕಣಣುವ ಈಗ ತಗದ
ಪ್ರತಿ ಅಬಾರ ಇಏನು ಅಬ
ಹ್ಮ್
ಹ್ಮ್
ಮಾಡ್ಬೇಕು ಕಂಪ್ಲೀಟ್ ಮಾಡ್ಬೇಕು ಇನೇನ್ ಮಾಡ್ದ
ಹ್ಮ್ ಈಸಗ್ರ ಖಾಲಿ ಇರ್ಲ್ಲ ಸಿಕ್ಕಿಂದೆ ಇವಾಗ
ಕೊಟ್ಟಡ
ಹೇಳ್ಕೂತಿದ ಎಲ್ಲಿ ಮನೆ ತಗ ಕೂತಿನ
ಹ್ಮ್ ನಾನು ಆಗ್ಲೆೇ ಚಿಕನ್ ತರಕು ಮುಂಚೆ ಕಖಾಲಿಯಾರಗ್ ಬಂದಿದ ಅವನು ನಾನು ಅವನ ನಾನು ಬಂದಿದ್ದು ಆಮೇಲೆ ನಾನು ರಾಜು ಫೋನ್ ಮಾಡ್ದ ಅಷ್ಟತ್ಗ
ಹಾ
ಬಾ ಚಿಕನ್ ಕಬರಕ್ಕ ಅಂತ ನಾ ಬಂದ್ಬುಟ್ಟೆ
ನೀ ಬಂದ್ಬಿಟ್ಟೆ
ಹ್ಮ
ಹಾ
ಚಿಕನ್ ತರಕ್ ಹೋಗ್ಬೇಕಾಯತಲ್ಲ ನಾ ಬಂದೆ
ಹ್ಮ್
ಆಮ ಅದೇ ಯ ಮತ ಆಡ್ತೀರ
ಅವೇ ಇನ್ಷ ಕಾಮಿ ಒಂದ್ ಅಕ್ಕಿಡ್ದಾನ
ಅದಲ್ಲ
ಹಾ ಹ್ಮ ಆ ಅದು ನೀ ಇದ್ದೇಲ್ಲ ಅರ್ಕ ಮಾಡತರ ಆಮ ಇದ ಇದ ಹಾಫ್ ಔಟ್ ಆಮೇಲೆ ಅ ಅದೋಯ್ತಾನ
ಹ್ಮ್ ಏ ಇಲ್ಲ ನನ್ದಗೆ ಮಾತಾಡ್ತೇನಲ್ಲ
ನಿನ್ನೆಾದ್ರಗ ಮಾತಾಡ್ತಾನೋ ಇನ್ಸ್ಟಾಗ್ರಾಮ್ಲೆ
ಹ್ಮ್
ಅದ್ಯಾಕ ಮತ್ತ ನಾಮ್ ಕಂಡ್ರ ಮತ್ರ ಔಸ್ಕನು
ಇನ್ನಾ ಕೇಳ್ ಕಣವನಲ್ಲ
ಹ ಯಾರ ಹುಡ್ಗಿ ಹುಡ್ಗಿನ ಪಕ್ಕ ಹ್ಮ್ ಹ್ಮ್ ಹಾ ಏನಂದಾನೋ ಇದು ನಮ್ಮ್ ಫ್ರೆಂಡ್ ಕ ಎಂದನಾ
ನಾನೇನು ನಾನೇನ ಕಳ ಹೋಗಿಲ್ಲ ಕಣ ಹ್ಮ್
ಮಾಡ್ರ ಮಾಡ್ಲಿ ಲವ್ ಮಾಡ್ರ ಮಾಡ್ಲಿ ಮಾಡಂತೆಲ್ಲ ಆದ್ರ ನಮ್ಗೆ ಹುಡ್ಗಾ ಕಾಣ ಹೋಗುಡ್ಕ ಕಣ ಹೋಗು ಒಂದ ಸುಲತನ
ಸಲ ಆನ
ಹ್ಮ್ ನ ನಮ್ ಕಾಂಡಸಡ್ತಾನ ಪೂರಾ ಪೂರ್ನ ಹ್ಮ
ಸುಮ್ನೆರು ಎಲ್ಲ ಸೇರ್ತಿದಾರಲ್ಲ
ಹಾ
ಆಗ್ ನಾ ಕೇೇಳಬಿಡ್ತೀನಿ ಯರಡ ನಾನ ಮಾತಾಡ್ತಿದೇದ್ದಾರೆ ಹುಡ್ಗಿ ಅಂತ
ಅದ ಯ ಹೇಳಳದಿಲ್ಲ ನೀ ಬೇಕಾದ್ರ ಒಾಬ್ನ ಇದ್ದ ಕೇಳಿ ಹಳ್ತಾನ ಇಲ್ಲಾನು
ಹ್ಮ್
ಹ್ಮ್ ಒಬ್ನೇ ಇದ್ದ ಕೇಳಿ ನೋಡಿ ಅವತನ
ಹ್ಮ್ ನೋಡಂತಳ ಅದೇನ್ ಹೇಳ್ದಾನ ಅಂತ
ಹ್ಮ್ ಪೂಜ ಅಂತಿದ್ದ ಇದ್ರು
ಹೆಸರುಗಿರುನೆಲ್ಲ ಎಲ್ಲ ನೋಡ್ಲಿ ವಾಯ್ಸ್ ಕೋಳ್ಿಸಸ್ಕೊಂಡ ಅಷ್ಟೆ
ಹಾ ಹಾ ಸರಿ ಸರಿ
್ ಯಾರ್ಗೋ ಇದ್ ಮಾಡ್ತಿದ ಕಡೆ ಕಾರ್ ಯಪ ಫನ್ ಮಾಡ್ತಿದ್ದ
ಹಾ ಹಾ
ಹ್ಮ್ ಹ್ಮ
ಈಗ ಇನ್ನೊಂದ್ ನಂಬ ಇನ್ನೊಂದ್ ನಂಬರ್ ಎರಡ್ ಮಾಡಸನಲ
ಹ್ಮ್ ಇನ್ನೊಂದ ಯಾರ್ದು ವರ್ ಮಾಡ್ಸಣ ಯಾರ ಗೊತ್ತಿಲ್ಲ ಅದು
ಹ್ಮ್
ಹ್ಞೂ ನೋಡ್ಬೇಕು ಅದು ಯಾರ್ದು ಮಾಡಸಿದ
ಹ್ಮ್ ಇ ನೀ ಎಲ್ಲಿದೆ
ಕಾಲಿಯಾರಗ್ ಬಂದಿಕಣ ನಾನು
ಈಜ್ ಆಡಕ್ಕೆ ಕ್ಕೆ
ಸುಮ್ನೆ ಹೆಂಗೇ ತಿರ್ಗಾಡಕ್ಕೆ ಬಂದ್ ಇನ್ನ ಏನ್ ಮಾಡ್ಲಿ ಫೋನ್ ಹಿಡ್ಕ ಮದ್ಲಿ ಮ ತರ್ ತ ಕೋತಿಿಲ್ಲ
ಇನ್ ಎರಡು ದಿನ ಆದ್ದ ನೀ್ ಸೇರ ಜಾಯ್ನ್ ಆಗೋದು
ಹಾ ನಾಳೆ ಫೋನ್ ಮಾಡಿ ನಾಳೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೀನಿ ತೊಳರ
ಹಾ
ಹ್ಮ್ ನಾಳೆ ಕ ನಾಳೆ ನೋಡ್ಬಿಟ್ಟು ನಾನೇ ಫೋನ್ ಮಾಡ್ತೀನಿ ಅವರ್ಗ
ಹ್ಮ
ನಾಳೆ ಸಾಯಂಕಾಲ ಹ್ಮ್ ಅದಕ್ಕೆಾಯಕೋತೀನಿ
ಹ್ಮ
ಹ್ಮ್ ಹ್ಮ್ ಸರಿ ಇನ್ನೇನಾ ಜೇಲು ಕೆಳಮ ನೀ ಏನ್ ಹೇಳಾಮ
ಹ್ಮ್ ಬಾಳ ಹೇಳ ಸ್ದಿಲ್ಲನ ಅದ
ಆಾ
ಬರರು
ಹ್ಮ್ ಕಡೆ ಬೆಳಿಗ್ಗೆಯಂದ್ರ ನಾನು ನೋಡಿಲ್ಲ
ಹ್ಮ್
ಮ ಬೆಳಿಗ್ಗೆ ನಾನು ಅಜೇ ಫೋನ್ ಹಾಕಿದ್ದ
ಹ್ಮ್
ಎಲ್ಲಿದೆಡ ಅತ್ಕಬಳ್ದಿ
ಹ್ಮ್
ಹ ನಮ್ಮ ನರಸೀಪುರ್ದಲ್ಲಂಬಿ ಅಂತಂದ
ನರಸಿಂಗಪುರ ಜಲ್ಲ
ಹ್ಮ್ ಹ್ಮ್
ಎರ
ಅಾನಕೂಲ
ಹಾ ಏನಕ್ಕೆ ಹೋಗಿಲ್ಲ ನಾನ
ಏನಕ್ಕೆ ಹೋಗಿದ್ರರು ಗೊತ್ತಿಲ್ಲ
ಹ್ಮ್
ಆಮೇಲೆ ಮಾಡ್ತೀನಿ ಅಂತಂದ
ಹ್ಮ್
ನಾನು ಮಾಡ್ಲಿಲ್ಲ ನಾನು ಮತ್ಪನ ಮಾಡಕ್ ಹೋಗ್ಲಿಲ್ಲ ಹ್ಮ್
ಹ್ಮ್
ಆಮೇಲೆ ಕುಳ್ಳ ಮಟನ್ ಇಸ್ಕಲಕ್ ಬಂದಿದ್ದ
ಅವ್ರ ಇಳ ಇದ್ರನದ
ಹ್ಮ್ ಅವರು ಎಷ್ಟು ಹೇಳಿದ್ರೂ ಗೊತ್ತಿಲ್ವಲ್ಲ ಹ್ಮ
ಒಂದ್ ಕೆ ಜಿ ಇರಬೇಕು
ಎಸ್ಟ್ ಒನ್ ಕೆಜಿ ಅವರು ಮನೆಗೆ ಸಾಕದಾ
ಚಿಕಾನ್ ತತ್ರಕ್ಕೆ ಅವರು ಕಬಾಬ್ ಗಿಬಾಬ್ ಎಲ್ಲಾ ಮಾಡ್ತಾರೆ ಅಬ್ಬ ಮಾಡಾರ ಒಂಸತಿ
ಹ್ಮ್ ಮಾಡದ್ರೆ ಕಬಾಬು ಗಿಬಾಬು
ಚಿಕನ್ ಫ್ರೈ ಎಲ್ಲಾ ಮಾಡ್
ಅದೇ ಚಿಕನ್ ಜಾಸ್ತಿ ತಗೋ ಬತ್ತಾರ ಮಟನ್ ಕಡಿಮೆ ಹ್ಮ್
ಯಾಕಂದ್ರೆ ಮಟನ್ ಬೆಲೆ ಜಾಸ್ತಿ ಅಲ್ವ ಅದಕ್ಕ
ಸಾಕ ಆಗಲ್ವಾಲ್ಲ ಅವ್ರಗ್ ಮಟನ್ ಸಾಕ ಆಗಲ್ವಾಲ್ಲ ಅದಕ್ಕೆ ಚಿಕನ್ ತಂದ್ ಮಾಡ್ಕೋ ಸಾಕಾಗಿ ಸಾಕಾಗಿಂದ್ರೆ ಚಿಕನ್ ಮಟನ್ ಅದ್ ಮಾಡಕ ಹ್ಮ್
ಅವರಿಗೇನ್ ಬಾಯ ಎರಡ್ ಕೆಜಿ ಮೂರ್ ಕೆಜಿ ನೆ ತಕ್
ಎರಡ್ ಕೆಜಿ ಮೂರ್ ಕೆಜಿ ಜಾಸ್ತಿಂದ ತಾಕೊಬೋದು ಜಾಸ್ತಿಂದ್ ತಾಕಬೋದು ಅದಕ್ಕೆೇನೆ ಹ್ಮ್ ಅವರು ತಾಕಳಲ್ವಲ್ಲ ಅವರ್ ಮನ್ಲಿ ತಿನ್ನಲ್ಲ ಅನ್ನಿಸುತ್ತೆಕ್ಕಣ ತಿನ್ನಾಗಿದ್ರೆ ಬೇಕಾದ್ರೆ ತಕಳೋವ್ರು
ಹ್ಮ್
ಹ್ಮ್ ಈ ಕಾವಲಿತುಮ್ ಯಾರೋ ನಾಯಿ ಬಿಸಾಕ್ಬಿಟ್ಟು ವಾಸನೆ ಹೊಡಿತ್ತಲ್ಲಪ್ಪ ಹ್ಮ
ಅಮ್ಮ ಅಮ್ಮ ಇವತ್ತು ಆ ತರಬೇಕು ಅಂತ ಅಂದ್ರೆ ತರ್ಸ್ಬಿಟ್ರೀ ಅಂತ ಆ ಮಿ ಹೋದಗ ಅಂತ
ಏನ
ಕುಲೈಯಗ ಅಣ್ಣ ಇವತ್ತು ಮಟನ್ ಮಾಡ್ಬುಡ ಹಾ ಅಣ್ಣ ಇವತ್ ಮಟನ್ ಮಾಡ್ಬಾನ ಅದ್ ಯಕ್ಷ್ಣೇ ತಗೊ ಹೋಗ್ ಬಂದರತ
ಹ್ಮ್
ಹ್ಮ ಆತರ ನ
ತಂಗ್ಯಲ್ಲ
ಹ್ಮ್ ಅಂದ್ರೆ ಊಟ ತಿಂಡಿ ಯಾಕಂದ್ರೆ ಇವಾಗ ಏನಾದ್ರು ಮಾಮೂಲಿ ಗದಾಗಿದ ಕೆಲಸ ಎಲ್ಲಾ ಮಾಡ್ತಾರಲ್ಲ ಔಸಿ ಇದಾಗಿರ್ ಮತ್ತಲ್
ಹ್ಮ ಹ್ಮ್ ಅವಕ್ಕೆ ಇವ್ನ ಹೇಳದಂಗ
ಹ್ಮ್ ಹ್ಮ್ ನಮ್ಮಲ್ಲಿ ಎಲ್ಲಾ ತಿಂಗಳು ವಾರಕ್ ಒಂದ್ಸತಿ ಒಂದ್ಸತಿನರು ತಿನ್ಬೊದ್ ತಿನ್ತರಾ ಅಂತ ಹ ಎನೆ
ಹ ವಾರಕ್ಕೆ ಒಂದ್ಸತಿ ಏನಾರೂ ತತ್ತಿದ್ದ ರೀ ವಾರಕ್ಕೆ ಒಂದ್ಸತಿನಾರೂ ತಂದರೆ ಅಂದಿ ಯಾರ್ ಅವ್ರಾ
ಹಾ
ಮಹೇಶ್ ಅವರ ನೀವ ವಾರಕ್ಕ ಒನ್ಸ್ ಸಾರಿ ತರೋದು
ಹ ಮಹ ಸಮಿಯಾರು
ಹ್ಮ್ ದೇವಸ್ಥಾನ ತಗ ಬಂದ್ರೆ ಅದ್ ಯಾರೊ ನಾಯಿ ಸತೊಗಿರೊದು ಬಿಸಾಕ್ಬಿಟ್ಟು ವಾಸನೆ ಒಡಿದತ್ತ ದತ್ತ ಕೂತ್ಕೊಂಡ್ ಕೂತ್ಕೋಳಕ್ಕೆ ಆಗಲ್ಲ ನಿತ್ಕಳಕ್ ಆಗಲ್ಲ ಥೂ ಇಲ್ಲಿ ಎಂ ಬೀಸಾಕದು ಹ್ಮ್ ಗೊಬ್ಬೊ ಅಂತದ
ಹಾ
ಅದಕ್ಕಪ್ಪ ಒಂದಚೂ ಗುಡಿ ತಕ್ಬಿಟ್ಟ ಕೂತಾಬ ಬಿಟ್ಟಿದ್ರ ಹೋಗಿತಲ್ಲಪ್ಪಾ
ಹಾ ಹೌದು
ಹ ಗಬ್ಬೋ ಅಂತದ ನಾಾನು ಪೋರ್ಕಳ ಮತ್ ಬಂದಿದ್ದ ಹೊಸಂತ ಹ ಸ್ಮೆಲ್ಲು ಕೂತ್ಗಳಕ ನಿಂತ್ ಕಳಕ್ಕ ಹೋಗ್ಲಿಲ್ಲ ನಿಂತತ್ ಕಳಕ್ಕ ಆಗ್ಲಿಲ್ಲ ಮ ಮನೆಗ ಮಾನಾಗೋಯ್ದಾನು ವಾಪಸ್ ಇನ್ನೇನ್ ಮಾಡೋದು
ನಾ ಇನ್ನೊಂದು ಕಾಲ್ ಮಾಡ್ಬೇಕಲ್ಲ
ಮಾಡ್ದೆ ಸುಮ್ನೆ ನೀ ಯಾಕೆ ತಲೆಕೆಡಿಸಿಕೊಂಡೆ
ಯಾವಾಗ್ಲ
ಈಗ್ಲೇ ಮಾಡುವೇರು
ಹಾ
ಮನ ಕೊಟ್ಟಾದ್ರರು ಮಾತಾಡಲ್ಲ ಅನ್ನ ಮನಾಗ ಹೋದ್ರ ಮನ ತಮಕೋಯ್ತಾವನಿ ಮನ ಬಳಾಕ ಎಲ್ಲ ಈಚೆ ಮಾನತಮ್ಮಿ ಎಲ್ಲಾರ ಈಚೆ ಕುೂತ್ಕ ಮಾತಾಡ್ತನಿ ಹ್ಮ್ ಹ್ಮ ನೀ ಯಾಕ್ ತಲೆ ಕೆಡಿಸಿಕೊಂಡೆ ಕಾಲ್ ಬಗ್ಗೆ
ಈಗ ಊಟ ಮಾಡಿದಾರ ಮಧ್ಯಾಹ್ನ
ಮಧ್ಯಾಹ್ನ ಮಾಡ್ದ ಕಣ ಕಣೋ ಆಗಲೇ
ಏನ್ ಮಾಡದಾ ಹಾ
ಆಗಲೇ ಇನ್ನೇನು ಅನ್ನ ಸಾಂಬಾರು ತಿಂದ್ವಿ
ಹಾ
ಅನ ಕಂಬ್ರತಂಗಕ ಕೋಗದಿನ
ಹಾ
ಹ್ಮ್ ನೀನು
ನಾವ ಇನ್ನುೂ ಮಾಡಿಲ್ಲಕಣ ಅದ್ದೆಲ್ಲ ನೀ ಒಟ್ಟಗ ನಾಕು ಬಂದ್ ಮಾಡ್ತ
ಇನ್ನುೂ ಬಂದಿಲ್ಲ ಮನೆಗೆ
ಆಾ ಹಾ ಇವರು ಐದು್ ಗಂಟೆ ಆದ್ರೂ ಹಾ
ಹ ಅಲ್ಲಿ ಅವ್ರನ್ ಕಾಯ್ಕೊಂಡು ಕೂತಿದಾನ
ಹಾ
ಹಾ ಐದ್ ಗಂಟೆ ಆದ್ರರು ಬರ್ಲಾ ಹೋಗಲ್ಲ ಅವ್ರು ಅವ್ರನ್ ಕಾಯಕ ನೀ ಕೂತ್ಕೊಬೇಕು
ಹಾ
ಅವ್ರನ್ ಕೈಕ ನೀ ಕೂತ್ಕೋಬೇಕು ಅವನು
ಇದೇ ಪಂಪ್ಸಡ್ಲ ನೀರುಗಿರು ಓಡುತ್ತಾ ನೀರ್ ಇಡ್ಕಕ್ ಪಂಪ್ಸಡ್ಲಿ ನೀರುಗಿರು ಓಡುತ್ತ ಮತ್ತಾ ನೀರು ಇಡ್ಕೋ ಕುಡಿದೀನಿ ಅಷ್ಟೇ ಹ್ಮ್ ನ ಅಷ್ಟೇ ನ
ಹ್ಮ್ ಹ ಸ್ಕೂಲ್ ದ ಎಲ್ಲಾ ಎಲ್ಲಾನು ಕರ್ಕೊಯ್ತವ್ರ
ಹಾ ಯಾರಾ ಎಲ್ಲ ಎಲ್ಲೇ ಸ್ಕೂಲ್ ಬಿಡೋದು
ಸ್ಕೂಲು ಮೈನ್ ಅದಲ್ಲಿ ಮಾಸ್ದೋ ಸ್ಪಂದನ
ಹ್ಮ ಹಾ
ಹ್ಮ್
ಹಊಡ್ಬ ಬಿಟ್ರ ಈಗ ಎಲ್ಲಾರೂ ಬಂದು ಬಂದು ಐ್ಕ ಕರ್ಕೊಂಡ್ ಹಯ್ತ ಅವ್ರ ಸಮಾಚಾರ ಹಓಳ್ಬೇಕು ಎಲ್ಲಾನೂ ಹ್ಮ್ ನಿನ್ ಗದ್ದೆಯಲ್ಲಿ ನೀರ್ ಕುಡ್ಕೊಂಡು ಸುಮ್ಮ ಕೂತಿದ್ದನು
ಹಾ ನೀನೇನ್ ಮೇಡಮ್ ಡ್ಯೂಟಿ ಆಗಾರ ನಿಮ್ಗ ಯಾವ ಸಿ
ಹಯ್ ಬೇಜಾರಾಗ ಹೋಗಲ್ವಾ ನಿಂಗ
ಯಾ ಅದಕ್ಕೆ ಈ ತರ ಕಾಲ್ ಮಾಡದು ಇನ್ನೇನ್ ಬೇಜಾರ್ದು
ಹ್ಮ್ ಮತ್ತ ಬೆಳಿಗ್ಗೆನ್ ಮಾಡ್ಬೇಕ್ ನಾನು ಬೆಳಿಗ್ಗೆನ್ ಮಾಡ್ಬೇಕ್ ತಾನೆ ನಾನ್
ಬೆಳಿಗ್ಗೆ ಏನಂತಂದ್ರ ನಮ ಗದ್ದೆ ಗದೆ ಪಕ್ಕ ಒಂದ್ ಮರಿ ಒಂದು ಮರ ಇತ್ತು
ಹಾ
ಅದು ಸೋದ್ಗಾರ ಆಗ್ಲಿ ಅಂಬುಟ ಬೂಟ್ಟ ಒಂದ್ರ ಎಕ್ಕಾ ತರಿತ್ತಿನ
ತರದ್ಯಾ ಮುಗೀತಾ ತರದ್ದು
ಮುಗಿತ
ಹ್ಮ್ ಸರಿ ಸರಿ ಸರಿ ಆಯ್ತ
ನಾ ಮಾಡ್ತಿನಿ ಈಗ ಸರಿ ಹ ಮಾಡ್ತಿನಿ
ಹ್ಮ್